ಹಾ ಆರಾಮದಿಯ ನೋಡಪ್ಪಾ ನೀ ಆರಾಮದಿಯ.
ನಾನು ಆರಾಮ್ ನೀ ಏನ್ ಮಾಡಾಕ್ ಕುಂತಿದಿ.
ನಾವು. ಸ್ ಹೊದಾಗ ಕುೂಂತಿದ್ ನೋಡಪ್ಪ. ಸಡಿ ಹದದು ಹಾ.
ಹ್ಮ್ ಊಟ ಆಯ್ತಾ.
ಊಟ ಆಯ್ತು ನೋಡಪ್ಪ ನಿಂದು ಊಟ ಆತ.
ಹಾ ನಂದು ಊಟ ಮಾಡ್ಬೇಕಕ್ ಈಗ ಸ್ವಪ್ ಲೇತ ಆಯ್ತು ನಾನು ಹೊರಗಡೆ ಹೋಗಿದ್ದೆ.
ಹ್ಮ
ಅಣ್ಣನು ಸ್ವಲ್ಪ ಪುಸ್ತಕಗಳನ್ನು ತರ್ಬೇಕಿತ್ತು ಲ ಪುಸ್ತಕಕ್ಕೆಂದ್ರ ಕರ್ಕೋಗಿದ್ದೆ.
ಹ್ಮ ಲೈ ಹ ಗ್ರಂಥಾಲಯ.
ಲೈಕ್ ಹೋಗಿದ್ದ ನಾನು ಪುಸ್ತಕಗಳನ್ ತರಕ.
ಹಾ
ಗ್ರಂಥಾಲಯಕ್ಕೋಗಿ ಒಂದಿಷ್ಟು ಕವಿಗಳ ಪುಸ್ತಕ ತಂದೆ ಕುಯಂಪುದು. ದರ ವೇಂದ್ರಿಗ ಒಂದೆರಡು ಪುಸ್ತಕ ಇದ್ವು.
ಹೌದಾ.
ಪುಸ್ತಕಗಳನ್ನ ತಂಬಂದ ನಮ್ಮ ಅಣ್ಣ ಓದ ಕುಂತಿದ್ದ ನಾನು ಕುಂತ್ಕೊಂಡಿದ್ದೆ
ನೀನು ಸ್ವಲ್ಪ ಸ್ಟಡ ನೀನು ಹೋದಾಗ ಕುಂತೀ ಮತ್ತೆ
ಹ್ಮ್ ಓದ್ಬೇಕು ನಾನು
ಹೌದಾ ಟ್ರಫಿಲ ಇಟ ಓ ಇದಕ್ಕ ಪ್ಲಾನ್ ಮಾಡಿದ್ರಲ್ ನೀವು ಓ
ಏನೆ
ನೇಚ ಪರಿಸರ ನೋಡಕ್ಕೆ ಗುಡ್ಡ ಬಡ್ಡಗಳಲ್ಲಿ
ಹಾ ಹೋಗ್ಬೇಕ
ಎಲ್ಲಿಗೆ ಪ್ಲಾನ್ ಮಾಡಿದ್
ಚಿಕ್ಕಮಂಗ್ಳೂರ್ಗ್ ಹೋಗ್ತಾ ಇದ್ವಿ ಇದೇ ಇದೇ ಸೋಮವಾರ ಟ್ರೈನ್ ಇದೆ ಬೆಳಿಗ್ಗೆ ನಾಳೆ
ಹಾ
ನಾಳೆ ನೈಟ್ ಬಿಟ್ರೆ ನಾಡ್ದ ಬೆಳಿಗ್ಗೆ ಚಿಕ್ಕಮಗಳೂರಿಗೆ ಹೋಗ್ತೀವಿ ಅಲ್ಲಿಂದ ಚಿಕ್ಕಮಂಗಗಳೂರ್ಗ ಹೋಗಿ ಅಲ್ಲಿಂದ ಒಂದ ಒಂದ ಎರಡು ಜೋಕ್ ಪೋಲ್ಸ್ ಗಳನ್ನು ನೋಡಿ ಮತ್ತೆ ಒಂದೆರಡು ಗುಡ್ಡ ಇದ್ದಾವೆ ಗುಡ್ಡಗಳಗಳನ್ನು ಹತ್ತಿ
ಕೆಂಪು ಕೆಂಪು ಜಂಡ ಇಟ್ಟು ಬರ್ತೀರ
ಹಾ ಇಲ್ಲ ಹಂಗಗೆನ್ ಸುಮ ಹೋಗ್ ಬರದು
ಮೋಂಟ ಅವ್ರ ಎಷ್ಟು ಏರಿರಂತ
ಇಲ್ಲ ಇಲ್ಲ ಆ ಟೈಪ್ ಏನಿಲ್ಲ ಒಫೀಸ ಬುಧವಾರ ಬೆಳಿಗ್ಗೆ ಕೊಪ್ಪಳದಲ್ಲಿ ಬರ್ತೀನಿ
ಕೊಪ್ಪಳದೆಲ್ಲ ಬರ್ತೇರ ಹ್ಮ್
ಮತ್ತ ಮತ್ತೆ ನಿಮ್ದ ನಿಮ ನಿ ಹ ನಿಮ್ ತಮ್ಮ ಎಲ್ಲಿ ಬರ್ತಾ ಇದ್ದಾನ
ಹ ನಮ್ ತಮ್ಮ ಸದ್ಯ ಈಗ ಬರಕ್ ಕುಂತ ಈಗ ಹ ಈಗ ಸದ್ಯಕ್ಕ ಗದಗ ಅಂತ ಹೇಳಕ್ ಕುಂತಿದ್ದ ಬೆಳಗಾವಿಂದ ಬರ್ಬೇಕಲ್ಲ ಹ್ಮ ಹಾಗೆ ಬರ ಕುಂತಾನ ಇನ ಒಂದು್ ಗಂಟೆ ಒಂದು ಗಂಟೆ ಒಂದು ಗಂಟೆ ಬಿಟ್ಟಾನ ಬೆಳಗಾವಿ ಬೆಳಗಾವಿ ಹ ಒಂದು್ ಗಂಟೆ ಒಂದು್ ಗಂಟೆ ಬಿಟ್ರು ಹುಬ್ಬಳ್ಳಿಯಲ್ಲಿ ಒ ತಾಸು ಲೇಟ್ ಮಾ ಊಟಾ
ಹ್ಮ್ ಎದಕ್ಕೆ
ಯಾಕೆ ಗೊತ್ತಿಲ್ಲ ಅದು ಟ್ರೈನ್ ಒಂದ್ ತಾಸ ಲೇಟ್ ಮಾಡ್ಬಿಟ್ಟ ಮತ್ತ ಈಗ ಗದಗ್ ಸನಯಕಾದನ ಇನ್ನೊಂದ್ ಹಬ್ಬ ಹಬ್ಬ ಇನ್ನೊ ಒಂದ್ ತಾಸ
ಹೌದಾ
ಇಏನ್ಂತಾಸ
ಅಂದ್ರ ಬಾಳ ಟೈಮ್ ಆಯ್ತಪ್ಪ ಅಯ ಆರು ಗಂಟೆ ಆಕ
ಉಮ್ಮಮೇಟ್ಟು ಒಂದೊಂದ್ಸಲ ಟ್ರೈನರು ಲೊಕೋ ಪೈಲಟ್ಸ್ ಅವರು ಲೇಟರ್ ಮಾಡ್ತಾರ ಒಂದೊಂದ್ಸಲ ಸಿಗ್ನಲ್
ಹಾ ಸಿನ್
ಅಂದ್ರೆ ಕೆಂಪು ಹಳದಿ ದೀಪ ಅಂತೀರಲ್ಲ
ಹ್ಮ್
ಅವರು ಲೇಟ್ ಮಾಡ್ತಾರ
ಹ್ಮ್
ಅಕೆ ಇವತ್ತು ಬರ್ತನ್ ಆರು ಸಾಯಂಕಾಲ ಆರು ಗಂಟೆ ಆರವರೆಗೆ ಬರ್ತಾ ಹಾ ಕಾಳ ಕಾಾಲೇಜಿಗೆನಾತು
ಕಾಲೇಜಿಗೆ ನಾಳೆ ಬೆಳಿಗ್ಗೆ ಇಲ್ಲ ನಾಳೆ ಇದಕ್ ಹೋಗ್ತಾ ಇದ್ದೀನಿ ನಾನು ಮಂಗಳವಾರಿಗೆ ಎರಡು ದಿನ ರಜೆ ಹಾಕಿದ್ದೀನಿ
ಹ್ಮ್ ಎರಡು ದಿನ ರಜೆ ಹಾಕಿ ಹೊಕ್ಕಿಯ
ನಮ್ ಸರ್ರಿಗೆ ನಾನು ಅರ್ಜಿ ಸಲ್ಲಿಸಿದ್ದೆ ಎರಡು ದಿನ ಬರಕಾಗಲ ಅಂತ ಪತ್ರ ಬರ್ದೆ
ಹಾ
ಪತ್ರ ಹೇಳಿದ್ದಿ ನಮ್ ಫ್ರೆಂಡ್ ನಮ್ ಸ್ನೇಹಿತರಿಗೆ ಕೊಟ್ ಬರ್ತಾರ ಕೊಡ್ತೀನ ಅಂದಾರ ನನ್ ಸ್ನೇಹಿತರು ಪತ್ರ ಬರ್ದೀನಿ ಕೊಡ್ತಾರ
ಹ್ಮ್ ಹ್ಮ್ ಮತ್ತೆ ಅಂಗಡಿಗೆ ಪ್ಲಾನ್ ಮಾಡಿ ದೆಲ್ಲ ನಮ್ಮ್ ಅಂಗಡಿಗೆ ಬರ್ತೀಯ ಅಂತ ಹೇಳಿದೆಲ್ಲ
ಹ ಬರ್ತೀನಿ ಒಂದ್ ಸ್ವಲ್ಪ ದಿನ ಇದು ಒಂದು ತಿಂಗಳುಗಳು ಆಗಲ್ಲ ಈ ತಿಂಗಳು ಕಾಲೇಜ್ ಮಾಗ ಕಾ ಕಾಲೇಜಿಗೆ ಹೋಗಬೇಕು ನೆಕ್ಸ್ಟ್ ಮಂತ್ಂದ ನಾನು ಬರ್ತೀನಿ ಮುಂದಿನ ತಿಂಗಳಿಂದ ಬರ್ತೀನ್ ನಾನು ಹಾ ಹಾ ಮುಂದಿನ ತಿಂಗಳಿಂದ ಒಂದ್ನೇ ತಾರೀಕು
ಇಲ್ಲಂದರೆ ನಮ್ ಸೆಟ್ ಒಟ್ಟಿಗೆ ಹೇಳ್ತಿದ್ದೆ ಏನಂದಾರ ಸ್ವಲ್ಪ ಮಾತ್ ಹೇಳಿ
ಹಾ ಮತ್ತೆ ಏನ್ ಮಾಡ್ತಿದ್ದರೆ
ಮತ್ತೆ ಅದಕ್ಕೆ ನೀನು ಈಗಂದ್ರ ಇವಾಗ ಸದ್ಯ ಒಬ್ಬರು ಬಂದು ಕೇಳೋದ್ರು ಅಂಗಡಿಗೆ
ಹೌದಾ ಹ್ಮ
ಅದ ಬೆ ಬೆಳಗ್ಗೆಯಿಂದ ರಾತ್ರಿ ಮಟಾನ ಆ ಎಂಟು ಗಂಟೆ ಮಾಡ್ ಟ ರಾತ್ರಿ ಎಂಟ್ ಗಂಟೆ ಮಟ ದಾ ಊರ ಅಂದ್ರು ಅಷ್ಟೇ
ಹ್ಮ್
ನಾನು ಮತ್ತೆ ಫೋನ್ ಹಚ್ಚತೀನಿ ಅಂತ ಹಂಗೆ ಹೇಳಿದ ಸರಿ ಟ್ ನಂಬರ್ ಇಸ್ಕಂದಿ ಅದು ಈಗ ಆ ಆಲ್ಮ ಆಲ್ರೆಡಿ ಈಗ ಉ ಟ್ರ ಇದಾರೆ ಕೆಲ್ಸ ಮಾಡೋರು
ಹ್ಮ್
ಅದ್ಕೆ ಇವಾಗ ಹೇಳಿದ್ರೆ ಮುಂದ ಬರೋಬೋ ಮುಂದ
ಹಾ ನೀ ಕೇಳು ನೀನ್ ಕೆ ಕೇಳಿರು ಅಗಸ್ಟ್ ಒಂದು ತಿಂಗಳ ಬಿಟ್ಟು ನೆಕ್ಸ್ಟ್ ತಿಂಗಳು ಆಗಸ್ಟ್ ನೆಕ್ಸ್ಟ್ ಮಂತ್ ನಾ ಸೆಪ್ಟೆಂಬರ್ಗ ನಮ್ಮ ತಮ್ಮ ಬರ್ತನ್ರಿ ಒನ್ನೇ ತಾರೀಕಿಂದ ಅಂತ ಕೇಳಿರು ಹ್ಮ ಕೇಳ್ ನೀನು ಅವ್ರಿಗೆ ಒಂದು ಮಾತು ತಿಳಿಸು
ಹಾ ಇವಾಗಿಂದ ಹೇಳಿದ್ರೆ ಮುಂದ ಬ ಮತ್ತೆ ಬಾ ಅಂತ ಹೇಳ್ತೇನೆ ಯಾವಾಗ ಇದ ಮೇಲೆ ಹೇಳಿದ್ರೆ ಅವಾಗ ಆಗಂಗಿಲ್ಲ
ಹ್ಮ್
ಹಡೀರು ಇನ್ನ ಉಡ್ರದಾರ ಬೇಡ ಸದ್ದೆ ನಾನು ಫೋನ್ ಹಚ್ಚ್ತಿನ್ ಅಂತ ಹೇಳ್ತಾನ
ಎ ಪವನ ಕಟ್ಟಿಟ್ಟನ್ನೋಡುಟ್ಟ ಹ್ಮ್
ಅದಕ್ಕೆ ಇವಾಗ ಹೇಳಿದ್ರೆ ಚಲೋ ಅನ್ನದ ಏನ್ ಹೇಳ್ ನಮ್ಮ್ ಸೇಟು ನಮ್ಮ ಸೇಟು ಫಸ್ಟ್ ಬಂದ್ಬುಟ್ಟಲ್ಲಾನೇ
ಹ್ಮ
ಅದು ಕ್ಲೀನ್ ಮಾಡ್ ಇದು ಕ್ಲೀನ್ ಮಾಡ್ ಅಂತ ಒಂದ್ ನೂರ್ ಸಲಿ ಹೇಳ್ತಾನೆ
ಹ್ಮ್
ಸ್ವಲ್ಪ್ ತಲೆ ತಿಂತಾನ ಕಾಮಿಡಿ ಮಾಡಕ್ ಒಂದ ನಂಬರ್ ನಿನಗ ಉನ್ನಾಕ ಗಿನ್ನಾಕ ಒನ್ ನಂಬರ್.
ಹ್ಮ್
ನೀನು ಹೆಂಗ್ ಗೊತ್ತಾ ನಮ್ ಸೇಟ್ ಊಟ ಮಾಡ್ ಕೆಕ್ ಅಕ್ಕಿ ಬರ್ಬೇಕ್ ಅಂಗತೆ ತಿನ್ನಿಸ್ತಾ.
ಹ್ಮ್
ಸಾಕ ಇನ್ನೊಂದ್ಸಲ್ ಕೇಳಿರ್ಬಾರ್ದ್ ನೋಡ ಹಂಗತೆ ತಿನ್ಸತಾನ.
ಹ್ಮ್
ಒಟ್ ಕಮ್ಮಿ ಅದಕ್ಕೇನ ಇಲ್ಲ ಮಗ ಸ್ವಲ್ಪ ಇ ಅದನಲ್ ಸ್ವಪು ರೊಕ್ಕ ಜಾಸ್ತಿ ಇದ ಮ್ಚ. ಸಿಟ್ ಸಿಟ್ ಮಾಡ್ಕಂತ ಮಗ.
ಹ್ಮ್
ಅಷ್ಟೇ ಏನ್ ಇದು ಮಾಡ್ಕೊಂಡ್ ಹೋಗ್ಬೇಕ್ ಹಂಗ. ಅಡ್ಜಸ್ಟ್ಮೆಂಟ್ ಅದು ಮಡಕನ್ ಹೋಗ್ಬೇಕ್. ಕ ಮತ್ ಇನೋಬ ಸೇಟ್ ಟ ಹಂಗ ಅವ ಹೂ ಅನ್ಕೊಂಡ್ ಸ್ವಲ್ಪ ಗಿರಾಕಿ ಇದಾಗ ತೊಡ್ರ ನಮ್ಗ.
ಎಣಿಶ್ ಕೊಡು ಹ್ಮ್ ಹ ಹ್ಮ್ ಎಣ್ಶಿನೀ ಆತ ನಮ್ ಎಣ್ಶಿ ಅಂತ ಹೇಳ ಅಂಗದ.
ಹ
ಮತ್ತ
ಒಟ್ಟು ತೊಡ್ರು ಮಾಡ್ಬಿಡ್ತಾನ ಅದ್ ಏನ ನಾವು ಇದು. ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ ಹೋದ್ರೆ.
ಹ ಆಯ್ತು ಅನ್ಸರಿಸ್ಕೊಂಡ್ ಹೋದ್ರ ಆಯ್ತು.
ಹನ ಅನಸ್ರಸ್ ಅನುಸರಿಸ್ತ ಹೋದ್ರೆ ಚಲೋ ನಮಿಗೆ ಅನ್ನದ. ಕೆಲವ್ರು ಇರ್ತಾರ ಪಿಟಿಂಗಿಡೋದು ಕೆಲವ್ರು ಚಲೋರು ಇರ್ತಾರ. ಹೌದು ಎಲ್ಲಕ್ ಬಿಟ್ಟಿ ನಮ್ದ್ ಏನ್ ಐತ್ ಕೆಲ್ಸ ಅದು ಮಾಡಿದ್ರೆ ಸಾಕ್.
ಹ್ಮ್ ಹ್ಮ್
ಅಕ್ಕ ಅದು ಚೆನ್ನಾಗ್ ಐತ್ ಹಂಗ್ಯನ್ ಕೆಲಸಿಲ್ಲ ಕಲ್ತ್ರೆ ನೀನ್ ನಾಳೆ.
ಹ್ಮ್
ಸ್ವಲ್ಪ ನಾಳೆ. ನೀನಾ ಕೊಡ್ತಿ ಇನ್ನೊಬ್ಬ್ರಿಗೆ ಅರ್ಧ ಡಾಕ್ಟರ್ ಬರೆದು ನೀನಾ. ಕೊಟ್ ಬಿಟ್ರೆ ನಿಮ್ಮನಿಗೆ ಚಲೋ ಅನ್ನೋದ್.
ಹಾ
ಸೈ ವೆ ಜನ ಸೇವೆ ಮಾಡ್ತೇ ಮತ್ ನೀನ.
ಹಾ ಅದೆಲ್ಲಕ್ಕ ಬಹಳ.
ಏ ಅದೇ ಏನೆಲ್ಲ ಹಾ ಅನುಕೂಲ ಆಗ್ತೈತೆ ಅನು ಅನುಕೂಲ ಆಗ್.
ಹ್ಮ್
ಒಟ್ಟು ಕಲ್ತಿರ ಚಲೋ ಅದ್ ಏನ್ ಆಗಲ್ಲ ಅ ನಾವುಷ್ಟ ಇದು ಮಾಡದಲ್ಲ. ರಕ್ತ ನೀವು ರಕ್ತ ಚೆಕಪ್ ಮಾಡೋದು ಹೌದು. ನೀವು ಈಗ ಸ್ಟಡಿ ಮಾಡದು. ಓದುವುದು ರಕ್ತ ಚೆಕಪ್. ಅದ್ರ ಜೊತೆನೆ ಇದನ್ನು ನಾಲೆಜ್ ತೊಂದ್ರೆ.
ಹ್ಮ
ಕಲ್ತ್ರೆ ನಾಳ್ ನಿಮಗೆ ಚಲೋ ಅನ್ನೋದು. ದವಾಖನಿಗ್ ಹೋದ್ರ. ನೂರ್ ರೂಪಾಯ್ ಹಾಕೈತಿ ನೂರು ನೂರ ಇಪ್ಪತ್ ರೂಪಾಯ್ ಚೀಟಿ ಅದು. ಚಕ್ಕ ತೋರ್ಸೊಂದಿದಕ್ಕ. ಅದೇ ನೀವು ಇಲ್ಲೇ ಮೆಡಿ ಟ್ಯಾಬ್ಲೆಟ್ಸ್ ತೊಂದ್ರೆ.
ಹ್ಮ್
ಒಂದ್ ಐವತ್ ರೂಪಾಯ್ ಒಳಗ್ ಆಗ್ಬಿಡ್ತೈತಿ.
ಹೌದಾ
ಅದೇ ಅದ್ ಇಂಜೆಕ್ಷನ್ ಒಂದ್ ಮಾಡದ ನೀ ಕಲಿಬೇಕು ಅನ್ನೋದ್ನ.
ಹಾ ಇಂಜೆಕ್ಷನ್ ಕಲಿತೀವಿ ಹೆಂಗಿದ್ರು ನಮ್ಮ ಶಾಲೆಯಲ್ಲಿ ಹದ್ನೇ ಹೇಳ್ ಕೊಡ್ತಾರಲ್ಲಾ
ಸಾಲೆ
ಹಾ ಕಾಲೇಜ್ ಯಾವರು ಒಂದ
ಹಾ ಬ್ಲಡ್ ಹೆಂಗ್ ತಕ್ಕನದು ಹೆಂಗ ಇದು ಮಾಡಿಬಿಟ್ರೆ ಅದೊಂದು.
ಫೋನು ನಿತೆ
ಅದೊಂದು ನೀ ಕಲತ್ ಬಿಟ್ರೆ. ಚೆನ್ನಾಗಿ ಆಯ್ತು ಯಾಕಂದೆ ನಾಳೆ ಇಂಜೆ. ಸುಮ್ನೆ ನೀನೇ ಮಾಡೋದು ಮತ್ತೆ ಯಾರು ಅಲ್ಲ.
ಹ್ಮ್ ಎಲ್ಲಾ ನನ್ ಕಡೆನ ಇರ್ತ ಎಲ್ಲಾ ನಾ ಆಪ.
ಹಾ ಅದು ಚೆನ್ನಾಗ ಅದೊಂದು ಕಲ್ತ್ ಬಿಟ್ರೆ ನಾಳೆ ನಿನಗೆ ಅಕಸ್ಮಾತ್, ಒಂದ್ ದಿನ ಆರಾಮ್ ಇರಲ್ಲಪ್ಪ. ನೀನಗೆಲ್ಲ ಯಾರಿದರು ಅನ್ಕೋ ಆರಾಮ ಇರರ್ಲಿಲ್ಲ ಅಂದ್ರುನು. ನೀನಾ ಇಂಜೆಕ್ಷನ್ ಇದ ಪೋನಿಗೆ ಹ್ಮ ಮೈಕೈ ನೋವು ಅಂತರಲ್ಲ.
ಹ್ಮ್ ಎಲ್ಲದಕ್ಕೂ ಬಹಳ ಸಹಾಯವಾಗುತ್ತೆ
ಹಾ ಬಹಳ ಸಹಾಯ ಆಗತತಿ
ಹ್ಮ ಏ ಆಯ್ತು ಹಾ ಕಲಿಬೇಕು ಕಲುಸ್ಥಿತಿನಿ ನಾನೇ ಎಲ್ಲಾ ಕಲ್ತೀನಿ ಎಲ್ಲಾ ಮಾಡ್ತೀನಿ. ಚೆನ್ನಾಗಿ ಒಟ್ಟು ಒಂದು ಎಲ್ಲಾದ್ರೂ ಕೆಲ್ಸ ಕೆಲ್ಸ ಸಿಕ್ಕರೆ ಸಾಕು ಮತ್ತೆ. ಏನು ಬೇಡ ಈಗಂತರು ಈಗ ಇಷ್ಟದೆ ನಾನಂತರು ಮಾಡ್ಬೇಕ ಈಗ ಮಾಡ ನೋಡ್ತೀನಿ ಬರ್ತೀನಿ ಆಯ್ತ ಇನ್ನೊಂದ ಸ್ವಲ್ಪ ದಿನ.
ಸ್ವಲ್ಪ ದಿನ
ಸ್ವಲ್ಪ ದಿನ ಕಾಲೇಜ್ ಒಂದು ಅಡ್ಜಸ್ಟ್ಮೆಂಟ್ ಹಾಕ್ಬಿಟ್ರೇನೋ.
ಹಾ ಅಡ್ಜಸ್ಟ್ಮೆಂಟ್ ಆಗ್ಬೇಕು ಸದ್ಯ ಏನಿಲಾ. ಅದು ಗಡನ ಆತೈತೆ ಹಾ ಹಾ
ಆಯ್ತು ಕರೆ